ಹಲೋ
ಹಲೋ ಹಾ ಕೇಳತು
ಹಾ
ನಾ ಮಾತ ಈ ಫೋನ್ ಸ್ಕ್ರೀನ್ ಲಾಕ್ ಹಾಕಿನಿ ನೀ ಮಾತಾಡ್ತೇನ ಅ ನಾನ್ ಹಂಗೆ ನಿ ಏನ್ ಸೌಂಡ್
ನಮ್ದ ಯಾವತ್ ಫೋನ್ ಫೋನ್ ತೆಗಾನ ನಮ್ ಮೂರ್ ಸೆಕೆಂಡಿಗೆ ಬರ್ತು ನಮ
ಆ
ೋನ್ ಎತ್ತ ನಮ್ ಮೂರ್ ಸಕೆಲ್ಗೈಐತೆವ ನಾವು
ಯಾರು ಎತ್ತತ
ಅಲ್ಲ ಎತ್ತ ನ ಮೂರ್ ಸೆಕೆಂಡಗ ಅಲ್ಲವಂತ
ಯಾಕ ಚಟ ಬಿದ್ದದೆನು ಹ್ಮ್ ಮಜ್ಜಲ್ ಪ ಹಾ
ಮತ್ತೇನು ಯಾಕೆ ಯಾರ ಅವ್ರಿಗೆ ಹಚ್ಚಿದಲ್ಲ ಯಾರಿಗೆ ಮಾಡಿಸಿದಲ್ಲ ಅದು
ಹ ಮಾಡ್ಸಿನಿ ಮತ್ತ ಅವ್ರ ಮಾಡಿಸಿನ ಯಾರಲ್ ಮಾತ
ಇಲ್ಲ ಈ ಕಡೆಮ್ಮ ಅಯ ಮಾ ಮಾಡಸ್ತನ್ ಮಾಡಿಸಬೇಕ ನಂಬರ್ ಕೊೂಡ
ಅ ಮಾಡಸ್ ಮಾಡಸ್ ನೋಡಂ ಹೇ ನಿನ್ನ ಯಾರಿಗಾರ ನಾನ್ ನಡಬರ್ಬೋ ಒಂದ್ ಸತಿ ಅವಾಗ ನಿಮ ಜೊತೆಗೆ ನಾವ ಜೊತಿಗೆ ಒಂತ ಒಂದ್ ಸತಿ ಒಂದ್ಸ ಒಂದ್ಸತಿ ಯೂಸ್ ಮಾಡಿದ್ರ ನೋಡ್ತಾ ೋನ್
ಒಂದ್ಸತಿ
ಏನಾರೂ ಅದೇ ಮಾತಾಡಿದ್ರು ಓದ್ತ್ತ
ಏನು ಮಾತಾಡ್
ರು ಮಿಸ್ ಆಗಿ ಹಿಂಗ್ ಬಂದಿರ್ತಲ್ಲ ಆ ನಿ ಮಾತಾಡಕ್ ಬಂತತ್ ನೋಡ
ಏನ್ ಬಂದ ಸ
ಹ ಏನು ಅಂತಂದ್ರೆ ಹಿಂಗ ಬೋಡ್ಸ್ ಬಂದಿರಲ್ಲ
ಅದಾ ಈ ಗೊತ್ತಾಗಲ್ದು ಏನಂತ
ಅದೇ ಬೈ್ದದ ಹೊಡ್ಸ್ ಬಂದಾರ
ಅ ಅದೇ ಅಂದ್ರೆ ಅವಶ್ಯವಾದ ಶಬ್ದ ಅಂತ ತೋಸ್ಬಿಡ್ತದಲ್ಲಿ ಕ್ಯಾನ್ಸಲ್ ಮಾಡಿ ಬಿಿಡ್ತದ ಅದು
ಅಲ್ಲ ಒಂದ್ಸರಿ ಸುಮ್ಮಿಂಗ್ ಬಾ ಸಣ್ಣ ಪುಟ ಬಂದಿರ್ತಾವಲ್ಲ
ಸಣ್ಣಬುಟ್ಟ ಅದ ಅದು ಆಮೆ ಆದ್ರೆ ಕೇಳ್ತೀಿನ ಮತ್ತೆ ಅದು ಆಡಿದೆ ಅಂದ್ರೆ ಇದು ಓದತವಿ
ಹ್ಮ್ ಹ್ಮ್ ಹ್ಮ್ ಹಾ ಪಕ್ಕಪ್ ಬಾರಿ ಇ ತ ಹ ಬಾರಿಅಂದ ನಿಮ್ದ ಓದ್ತದ ನಂದು ಓದ ನೋಡ್ರ ಬಾಯಿಗ್ ಬಂದಿತ್ತಲ್ಲ
ಯಾಗ್ ಬ್ಯಾಡ ಬ್ಯಾಡ ಬ್ಯಾಡ ಇತ್ತು ರುಚಿಗೆದ್ದಳಬಡ
ಅಂತ ನೀನು ನಾನ
ಹ್ಮ್
ಮತ್ತೆ
ೇನಿಲ್ಲ ಅದೇ ನೀರ್ ಕಟ್ಟದು ಇಡದು
ಅವನು ಇಲ್ಲ ಇದ್ದ್ರಷ್ಟೊತಿಗೆ ಬಾಳ್ ಮಾಡ್ತಿದ್ದೆ ನಾನು ಅವ ಅೇ ನಮ್ ದೋಸ ಅ ಆದ್ೇಲ್ ಮದ ಅಂತ ಒಂದು ಮಹಾರಾಷ್ಟ್ರ ಇಲ್ಲಿ ಆಸ್ದಾಗ ಊರಿಗ ಏನ ಈಗ ಬೀಜ ಕೊಟ್ಟಿನಿ ಕೈಸಿನಿ ಮತ್ತೆ ತಾಕಿಸ್ತಾರಕ್ಕ ಡ ಪಿ
ಹಾ
ವಿಜತ್ ಕೊಟ್ಟಿನಿ ಬೇಕಂದ ಎಲ್ಲ ಬಗ್ಿದ್ದ ಹಾ ಂದ್ರ ಆಗ್ಬೋಡ್ ಗೊತ್ತಳಂದನಿ
ಹ್ಮ
ಮಳೆಯಲ್ಲವಾ ಅಂತನವಾ
ಹ್ಮ
ಒಳ ನೆಲಗಟ್ಟ ಬಂದಾನ
ಹ ಹ
ಹ ಹ
ಹ್ಮ್
ಹತ್ತತಿ ಮಾಡಿಲ್ಲ ತೋರ್ತವ ಅವಾಗವರು ನ ಅಂಗಡಿ ಆದಂತರ ಪ್ಯಾಕೆಟ್ ಹಯ್ದಾ
ಜಾಡ
ಹಾ ಎಡ್ತು ಒಂದ್ ಎಕರೆಕ
ಹಾ ಹಾ
ವಾಯಿ ಊರಪ್ಪ ಅಂದೆ
ವದನಾನ
ಹಾ ಇದನ್ ಅವ್ರ ಮೇಲೆ ಮಳೆೆಯಲ್ಲಂತ
ಏನ್ ಬರ್ತ
ಅದಕ್ಕೆ ತರಂಗ ಮ ಜರಿ ತೋಮಪ್ಪ ಮತ್ತೆ ಆಮೇ ಹೋಗಂದ ತಂದಿ ಅಂದ್ರೆ ತಗೋಂತ ತಂದೆ ಹೌದಂತ ಇಲ್ಲ ಇದಿದ್ದರು ಅವನಿಗೆ ಫೋನ್ ಕಾಲ್ ಎಟ್ ಮಾಡ್ತಿದ್ದೆ ಅಲ್ಲಿ ಊರಾಗಿರ್ ತನಪಾ ಬಿಜಿ ಇರ್ತಾನ ಹೊಲ್ಕೋದು ಮಾಡ್ದ ಆಗ್ತವ ಬ ಅವನ ಆ ಕಡೆ ಏನ ಈಗ ಅವ್ನ ಅಚ್ಚಕತ್ ಬಾರ ಮಾತಾಡವನ ಇಲ್ಲಿ ಪಸ್ಿಗೆ ಇಲ್ಲ ಇದ್ದೊಂಡೆ ಸಹ ಇದು ಅಸ್ತಿದ್ಯಾ ಕಟ್ ಮಾಡ್ತಿದ್ಯಾ ನಿಮ್ದ ಆತು ಮಗನ ಒಂದ್ ದಿವ್ಸ ಬರ್ತದಅಂತಂದೆ
ಹಾ
ಹ ಈಗ್ ಗೊತ್ತಾ್ದ ನೀ ಯಾಕೂ ಬರ್ತೀನಂತ
ಹಾ ಹಾ
ಬಚ್ ಜಕ್ಕೆನ್ ಕೂಡ್ತಿವಿ ನಮ್ ದೋಸ್ತ್ ಅಂತಾನ ಬೇರಾರ್ ನಂಬರ್ ಕೊಟ್ ಮಾತಾಡಪ್ಪ ಅಂತಾನ. ಅವ ಪೂರ್ನ ಇರಲ್ಲ ಏನಿರಲ್ಲ ಏನ್ ಮಾತಾಡ್ಬೇಕಪ್ಪ.
ಹ ಅ ಪೂನ ಇದ್ದ ಜೊತೆಗೆ ಜಲ್ದಿ ಮಾತಾಡೋದ ಆಗಲ್ಲ ನಿಂದಿರ್ತ ಸ್ವಲ್ಪ ಹೊತ್ತು ಒಂದ್ ಎರಡು. ಒಂದ್ ಸೆಕಂಡ್ ಆರ ನಿಂದ್
ಅಲ್ಲ ಫೋನ್ ಅವ್ರು ಮಾತಾಡದ ಎಷ್ಟೊಬ್ಬ ಫೋನ್ ಕೊಟ್ಟ ಹುಡುಗಿಯರು ಕೊಟ್ಟ ಎಲ್ಲ ಕೊಟ್ಟ ಹೊಲ್ಲಪ್ಪ ಅಂದೆ ನಾನು. ಹ ಹುಡುಗಿಯರು ಆರ್ ನೋಡ ಹಂಗೆತಂದ ಹೊಲ್ಲಪ್ಪ. ಏನ್ ಮಾತಾಡ್ಬೇಕಂತ ಗೊತ್ತಲ್ಲ ಒ ಮತ್ತೆ ಮಾತ್ ಬಿತ್ ಮಾತಾಡ ಒಂದ ಜಗಳ ಆತವ. ಯಾಗ್ಬೇಕು ನಿಮ್ ಸವಾಸ ಅಂತ್ ಬಿಟ್ಬಿಟ್ಟೆ.
ಹ್ಮ
ಇಲ್ಲೇ ನಮ್ಮ್ ರಿಗೆ ಸ್ವಲ್ಪ ಅವ್ರಿಗೆ ತಿಕ್ಕಿ ಆಡ್ತೀನಿ ಸ್ವಲ್ಪ
ಇಲ್ಗೆ ಮುಗ್ಯಲ್ಲ ನಮ್ ಸಂತೆ ಅಲ್ಲಿಗಿಲ್-
ಹಾ ಇಲ್ಲೇ ಸಿಕ್ಕಾ ಆಡ್ತೇ ನಾವ್ ನಾವೇ ಬೇರವ್ರಿಗ್ಯಾಕ್ ಸಿಕ್ಕ ಹ ಏನ ಅಂದ್ರೂ ವಿದ್ಯಾರ್ ನಮ್ ಆದ್ರ ನ ನಾನ ಬಾಯ ಊರ್ ಬಿಡುವ್ ನಾನು. ಅವ್ರಿಗ ಒಬ್ರು ಸೂಕ್ಷ್ಮ ಇದ್ರೆ ಅಂದ್ರೆ ಮಾಡ್ಲ
ಹ ಇಲ್ಲೇ ಮತ್ ಆದ್ರೆ ಶಾಪುರ್ ಲಕರ ಅಥ ಒಡದ್ರ ಅಂದ್ರ ಹ ಅದಿಕ್ಕೆನ ಬ್ಯಾಡಪ್ಪ. ಬ್ಯಾಡಪ್ಪ ಬಧಾನನ ಊರಿಗೆ. ನಿನ್ನೆ ಬಂದಿತ್ತಂತ ಬಂದಿದೆ ಅವ್ರ ದೋಸ್ತಗ್ ಯಾರ್ ಯಾರ್ ಗೊ ಕೊಡ್ಸಂತ ಹೇಳೋದ ಮೊನ್ನೆ ಬೆಂಗ್ಳೂರಲ್ಲೇ ಸೇರಿ ಫೋನ್ ಹಚ್ಚನವ.
ಹ್ಮ
ಅವ್ರು ಯಾರು ಶೆಖಾಪುರ್ ಯಾರ ಅಂತೆ. ಗೊಬ್ಬ್ರ ಇಲ್ಲಪ್ಪ ಅಂತಗ ಹೋದೆ ಮತ್ ಇವತ್ ಬಂದ. ಅವ ಮಾಡ್ಬಕವ್ ನೋಡು ಕೊಡ್ಸು ಕೊಡ್ಸ್ ಅಂತ. ಆಯ್ತು ಫೋನ ನಂಬರ್ ಇಸ್ಕ ಅಂತ ಅವನು ನಮ್ ಸಂತೆ ಹೊ ಹೂ
ಹಾ ಹಾ
ಅದ್ರ ಮುಖ ಪರಿಚಯ ಎಲ್ಲ ಆತ ಹೌದ. ನಿಮ್ಮ್ ವಿನೋದದಲ್ಲಿನ ಕೆ ಊರಾಗ ಫೋನ್ ನಂಬರ್ ಕೊಟ್ಟು ಹೋದ. ಅನ್ ಬರಾನ್ ಹಚ್ಚ ಆಯ್ತು ಹಣ ಅಂತನ ಬಂದಿ ಹ್ಮ ಮತ್ತ್ ಬರ್ತೆ ಅಂದನ್ - ಎರಡ್ ಸೈಟ್ ಮೂರ್ ಸೈಟ್ ಹೆಚ್ಚಿದ ಇಗ ಗೊಬ್ಬರನ ಎಲ್ಲ ಹೆಂಗ್ ಕೊಡ್ಲ ಅನಂಗ್ ಗೊಬ್ಬರನ ಬೆಂದಿಲ್ಲನಾ ಆ ಬಂತ ಮನ್ನೆಯ ಎಲ್ಲ. ಹಚ್ಚಿ ಬಿಟ್ರಲ್ಲ ಅದೇ ನೆನಪಾಗ ಅದ ಹಚ್ಚದನಿಗೆ. ಬತ್ಯೇ ಗ ಅವ್ ಹಚ್ಚಿ ಎರಡ್ ವಾರಕ್ ಬಂದದ ಇಲ್ಲ ಪಪ್ಪಾಯಿಗಳು ತಿಂತ ಅಂದವ ಇಲ್ಲ ಎತ್ತು ಬ್ಯಾಡ ಬಿಡು ಕೊಡ್ಸತೇಂತೆ ಎಲ್ಲಾ ನಿಮ್ ಮಾವ ಧರ್ಮ ಧರ್ಮನಗೆ ಕೊಟ್ಟಿಲ್ಲೇ ನ ಅವ್ರೇ ವಯ್ದಿಲ್ಲ ಅಂತಂದ ಆದ್ರೆ ಮಾವರು.
ಹಾ ಹೌದು
ಬಂದ್ರು
ಅದೇ ಪೂ ಈ ಸರ್ತಿ ಬಂದ್ರ ಅಂದ್ರ ಅಚ್ಚಪೂನ್ ಮತ್ತ ಅವ್ರಿಗೆ. ಕೈ ಕೊಟ್
ಇಲ್ಲ ಮನ್ನೆ ಬಂದಿದ್ ಬೀಜ ತೋಗ ಮೊನ್ನೆ ಮತ್ತೆ ಬೀಜ ಹೈೂದ್ರು ನಿನ್ನೆ ಬಂದು,
ಹಾ ಹಾ.
ಹೋಗವಂತ ಹೋಗ ಊರ್ತರರಂದರದಾಗ.
ಹ ಹ. ಈ ವಾರದಾಗ ಬರ್ಬೋದ ಅನಸ್ತ ಮಳೆ ಹೆಂಗ ಮಾಡತದೇಏನಪ್ಪಾ. ನಾಳಗೇನ ಇಲ್ಲಾ ನಾಡ ನಾಡದಲಿಂದ ಇರ್ಬೇಕು.
ಚಾಪೂರ್ ಸ್ವಲ್ಪ್ ಬಿಸ್ಲ ಅದ ಮತ್ತೆ ಸ್ವಲ್ಪ್ ಮಾಡಯ್ತು ಮತ್ತೆ ಬಿಸಲಾಯ್ತು.
ಹಂಗೆ ಅಲತ್ತದ ಇಲ್ಲಿನ ಹಂಗೆ ಅಲತ್ತದ ನಾಳೆಗ ಇಲ್ಲಾ ನಾಳೆಗ್ ಏನಿಲ್ಲಾ ನಾಡಲ್ಲಿ ನ್. ಬರ್ಬೋದು ಬಂದ್ರಾ.
ಹ್ಮ ಒಟ್ಟು ಇಂತ ಬಿಸಿಲು ಬರ್ಬೇಕು ಒಂದ ಒಂದ್ ಬಳಿ. ಈ ಕಡೆ ಬೀರ್ನೂರ್ ಅದಲ್ಲೇ ಹತ್ತಿಗೂಡ್ರ ಕಡೆ ಅಲ್ಲ ಹತ್ತಿ. ಡ್ರೆ ಕಡೆ ಬ ಬೀರನುರ್ ಅವೆಲ್ಲ.
ಹ್ಮ್ ಹ್ಮ.
ಕೊಡ ಗೊತ್ತಾ ಒಟ್ಟ ಎಲ್ಲ ಸಂದ ಆ ಕಡೆ ಇದ ಆಕಡೆ ಕಡೆ ಈ ಕಡೆ ಇದ್ರ ಈ ಕಡೆ ಅಲ್ಲಿ. ಬೀಜ ಊರಿದ ಹರ್ಕೊಂಡ್ ಹೋಗ್ಡದ್ ನಡಿ. ಇಲ್ಲಿ ಬೀಜ ಇತವರಿ ಮಳಿ ಬರವಲ್ಲ ಇಲ್ಲಿ. ಎಡು ಕಡೆಲ್ಲ ಹೊತ . ಅರಕ ಮನೆ ನೀರ್ ಹಕೊಂಡಾವ ಅಲ್ಲಿ ಮನೆ ಮನೆಗೆ. ಮೇಲೆ ಎದ ತನ ನೀರ್ ಕುತ್ ನೀರ್ಂತ ತೆಗ ತೆೆಗೆಗ ದೊರಗಲ್ಲ ಮನಿ. ಎದಿ ಎದಿ ಮಠ ನೀರು ನಿಂತಾವ ಅಂತ ಮನ್ಯಾಗೆ.
ಏನ್ಲೆ ಅದು.
ಅದು ಇ ಎಂತ ಮನ ಹುಟ್ಟಿದಾರ ಸಿತ ಮೈದೇ ನೋಡಿಲ್ಲ ಅಂತವ್ರು.
ಹ್ಮ.
ಈ ಸೈಕ್ಲೋನ್ ಹೆಂಗಾದ ಗೊತ್ತಾ ಎಲ್ಲಿ ಮಳಿ ಬರ್ತದ ಗಾಳಿಗೆ ಹೋಗಲ್ಲ ಮುಂದ. ಅಲ್ಲ ಬಿಡಿತದ ಮಾಡ ಇಲ್ಲಿ ಬೇ
ನಾವು ನಾವ ನಾ ನಾವವು ನನಗ ತಿಳುವಳಿಕ್ ಬಂದ್ಲಂದ್ರೆ ಹಂಗ ಕೈ ಕೊಟ್ಟದ್ ನೋಡಿ. ಲ್ಲನನ್.
ಅ ಅದೇ ಇಲ್ಲ ಈ ವರ್ಷ ಅರ ಮೂರು ಬರ ಬರಗಾಳಾರಂತ ಹತ್ತಿ ಬೆಳ್ತೆವಂತ ಅಂದ್ರೆ. ಟೈಮ್ ಒಂದ ಒಂದ. ಮಳಿ ಉಡಿಬೇಕು ಅತ್ತಿ ತ ಮಳಿ ಬರ ಅಂದ್ರೆ ಬಾಳ ಬೆಳತೇವ ಅತ್ತಿ.
ಬರೋದಿಲ್ಲ ಅಂದ್ರಲ್ಲ ಈಗ ಈಗ ಬರ್ವಕ್ ಮೇನ್ ಮುಂದೆ ಹೆಂಗಾರ ಅಲ್ಲ.
ಬರ್ಬೇಕ ಸ್ವಲ್ಪ ದೊಡ್ಡವಾಯ್ತ ಅಂದ್ರೆ ಅತ್ತಿ ಏನಾಗಲ್ಲ. ನೀರ್ ಕಟ್ಟ ಈ ಬರ್ಬೇಕ ಚಲೋ. ಮಂತಂದ್ರ ಸ್ವ ಚಲ ಮ ಮಲ್ ಮಾಡಲ ಆಗತ್ತತಿ ಮತ್ತತ್ ಒಂದೇ ಒಂದೇವ ಸಿಗತಿಲ್ಲ ಅಂದ್ರೆ ಹೈರಾಣ ಆಗೆ.
ಹಾ.
ಎಲ್ ಮಾಡ್ಲಕತಿವಿ ಅದ್ರಾಗಿ ಹೊರ್ಸ. ಮತ್ತೆ ಹತ್ತಿನಿ ಬೆಳದಿಲ್ಲ ಅಂದ್ರೆ ಐರೋನ್ದ.
ಏನ ಅದ ಒಂದ್ ವರ್ಷ ಆದ್ರನು ಏನ್ ಪಟ್ಬಿಳಲ್ಲ ಅಲ್ಲನ್.
ಇಂಟ್ರೆಸ್ಟ್ ಕೊಡ್ಬೇಕ ಬಡ್ಡಿ.
ಎದ್ರ್ದ ಇಂಟ್ರೆಸ್ಟ್.
ಲೋನ್ ತ .
ಹ ಹಾ ಅಲ್ವಾ ಹ ಹೌದು .
ಇಪಗ ಹತ್ತ ಐರಾಣಿಕ ಬತೆ .
ಏನ್ ಬಳಲ್ತ ರ ಮ ಮನವರಿ ಇಟ್ರಿ ಎಲ್ಲಿಗ ಹೋತ . ಅ ನೇತೆ ಗಳಿಸಿಗಳಿಸಿ . ಹ ಅಂತ ಬಿಡು ಈ ಕಡ ಸೈಡಿ ಸೈಡಿ ಸೈಡಿ ಮನೆ. ಕೆಳಗಿಡದು ಸುಗಿನ ಮೆ . ಬ್ಯಾಂಕಿಗೆ ಲೋನ್ ತಗೋದು ಅಲ್ಲ.
ಅಲ್ಲ ಎಲ್ಲ ಬಿಟ್ಟ.
ಇದು ಸುಮ್ಮು ನೀನು ಖರ್ಚಿಗೆ ಅದು ಬೇರೆ. ಇದು ಬ್ಯಾರೆ.
ಹಾ ಏನಲ್ಲಂತ
ಎಲ್ಲಪ್ಪಾ ಅದು ಬೇರೆ ಒಳಗ ಮ ರೂಮ್ ರೂಮ್ ತುಂಬಾ ಹಂಗಿ ಅಂತ ಸುನ್ನೆ ಮ್ಯಗ್ಲಿನ್ಮಾತಿಗೆ ಬ್ಯಾಂಕ್ಯಾಗ ಲೋನ್ ತಗೊಂಡ್ರೆ ಆಯ್ತ ನಾನ್ ನಂಬಬೇಕ್ ಅಲ್ಲಾ ನಾ ನಂಬೋಕ್ಕೆ
ಸರಿೇ ಬೇ ಬೆಳ ಏನು ಗಿರಿ ಬಿಸ್ನೆಸ್ ಎಲ್ಲ ಕಮ್ಮಿ ಆಗಪಟ್ಟ ವರ್ಸ್ ಅಂಗೆನಿಲ್ಲ ಸುಳ್ಳೆಳಗಿಂಗಿಲ್ಲ ಹೇಳ್.
ಕರೆ ಈ ವರ್ಷ ಏನದ ಬಿಸ್ನೆಸ್
ಹ್ಮ್
ಬಳಿ ಬಂದ್ರೆ ಸ್ವಲ್ಪ ಕೆಲ್ಸ ಇಕ್ಕತ್ದ ನೋಡ್ರ
ಅದ ಬಂದ್ರಿ ಆರಾಮ್ ಎಲ್ಲರಿಕ್ಕೆ
ಹ್ಮ್ ಎಲ್ಲ ಆರಾಮ್ ಮತ್ತೆ ಸ ಹೇನ್ ಬೀಜ ಹೊರೆ ಹೋಗ್ಬಾರಡ್ದ್ ಹಂಗ ಆತ ಚಲೋ ಆಗ್ತದ.
ಹ್ಮ್ ಬೀಜಸ ಎಲ್ಲತತ ಮಳಿ ಒಂದ್ ಎರಡು ದಿನ ಲೇಟ ಆಗಿ ಬಂದ್ರು ಮಸ್ತ್ ಹೋಗ್ಬಿಡಿ ಆಯ್ಕ ಏನಾಗಲ್ಲ
ನನಗೆ ಇಲ್ಲಿ ಒಂದ ತರನಾಸ್ತ ಇಲ್ಲಿ ಕುಂತುರುತಿ ಎಲ್ಲ ಮಾರ್ಗಡೆದಾಗ.
ಹ್ಮ್
ನೋಡ್ರಿ ಬಾಬಂದ ಒಂದ ತರ ಅನಸ್ತದ ರ ಐತರಿ ಒಬ್ಬರುಬ್ಬರು ನೋಡಿದ್ರ
ಹ್ಮ ಬೆಳದಿರಲ್ಲ ಮತ್ತ ಆಗದೆೇ
ಬರ ಅನ್ಸದಪ್ಪ ಏ ಮಾಡಕ್ ಬಾರ್ರ ನಾವವು ಒಂದ್ ಹತ್ತು ರೂಪಾಯಿ ತೊಲಬೇಕತದ
ಹಚ್ ನಿಂದ್ರಿ
ಬಿಡ ಬಿಟ್ಟಿವವ ಒಬ್ಬ್ರೊಬ್ರಿಗೆ ಅವ್ರರಿಗೆ
ಹತ್ತ್ ನಿಂದ್ರ ನಿಮ್ ಸಾಾಲ ಮೂಟಕ ಅಂತ
ಹ ಆಯ್ತಾ